ಕೇಳುಸ್ತಿಲ್ವಾ?
ಹಲೋ
ಹಲೋ
ದೊಡಪ್ಪ
ನೀರು ಕೇಳುಸ್ತಿಲ್ವ್ ಈಗ?
ಹ್ಮ್ ಏನ್ ಫುಲ್ ಸ್ಟಡಿ ಇವತ್ತು?
ಇರು ಇರು ಹಾ ಹೇಳೋ ಹಲೋ ಹಲೋ
ಹಲ್ ಹಲೋ